ಹಲೋ
ಹಾ ಹೇಳಮ್ಮ ಏನ್ ಆರಾಮದ ಎಷ್ಟ್ ಸಲ ಫೋನ್ ಮಾಡಿದ್ರು ಎತ್ತಿಲ್ಲ ಏನು ಎಲ್ಲ ಟೂರ್ ಆಗ್ಬಿಟ್ಟಿದ್ದ ಹೆಂಗಮ್ಮ ನೀನು
ಹ್ಮ ಅಕ್ಕ ಟೂರ್ ಹೋಗ್ಬಿಟ್ಟಿದನಿ ನೀವ್ ಆರಾಮದಿರಲ್ಲಕ್ಕ
ಹನ ಆರಾಮೇದಲ್ಲ ಟಿ ಕುಡಿದ ಸ್ನಾಯಕ್ಸ್ ಏನಿಲ್ಲ ಮನಸ ಇವಾಗ ಸ್ನಾಯಕ್ಸ್ ತಿಂದ್ರೆ ಮತ್ತೆ ರಾತ್ರಿ ಊಟ ಹೋಗೋದಿಲ್ಲ ನನಗೆ
ಹೌದನಕ ಸೀದಾ ಊಟದಾರ ನೀವೇನ್ ಟಿಫಿನ್ ಅದ್ರಾರಲ್ಲ
ಸಲ ಮಧ್ಯಾಹ್ನ ಊಟ ಸರಿಗಾಗಿಲ್ಲ ಅಂದ್ರೆ ಮಧ್ಯಾಹ್ನ ಊಟ ಮಾಡಿಲ್ಲ ಅಂತಂದ್ರೆ ಸ್ವಲ್ಪ ಅ ಮಂಡಾಳು ಮಂಡಾಳಿಗೆ ಊರು ಕಾರ್ ಮಂಡಾಳ ಮಾಡಲ್ಲ ಮಂಡಾಳಗೆ ವಾಸಿ ಪದಾರ್ಥ ಕಲಸ್ತಾರಲ್ಲ ಉಳ್ಳಳಾಗಡ್ಡೆ ಹಸಿಮೆಣಸಿನ ಕಾಯಿ ಆ ಬಳ ಚೆನ್ನಾಗಿರ್ತತಮ್ಮ ಅ್ರ ಬೊ ನಿಮ್ ಸೈಡ್ ಅಲ್ಲಿ ಇನ್ನಲ್ಲ ಮಾಡೋದು
ಹೂನ ಅತ್ತೆ ಹೌದೌದು ನಮ್ ಸೈಡ್ ನಾ ಮನ್ಯಾಗ ಮಾಡ್ಕೊಂಡ್ ಬಿಡ್ತೀವಿ ಹೊರಗಡೆಯಲ್ಲೇ ಹೋಗಂತ
ಅದಷ್ಟೇ ಅಮ್ಮ ಹೊರಗಿಂದ ಏನಿಲ್ಲ ಮತ್ತೆ ಆಲೂಗಡ್ಡೆ ಇದ್ರೆ ಫ್ರೆಂಚ್ ಫ್ರೈ ಅಂತ ಹೊರ ಮನೆಗಳ್ದೇ ಮಡಕೊ್ ಬಿಡ್ತೀವಿ ಒಟ್ಟ ಹೊರಗಿ ಹೊರಗ ತಿನ್ನ ಅಭ್ಯಾಸ ಕಮ್ಮಿ ಸ್ವಲ್ಪ ಹೊರಗಗ ಏ ನವುಫೋನೆ ಲೀಲಾ ಯಾವ ಊರಿಗೆ ಹೋಗಿದೆಮ್ಮ.
ಅಕ ದೇವಸ್ಥಾನಕ್ ಹೋಗಿದೀವಿ ನಾವು ಎಲ್ಲಾ ಟೂರ್ ಒಡೆದ ಬಂದ್ಬಿಟ್ಟಿವವಿ ಆಲ್ರೌಂಡ್ರ ಸ್ವಲ್ಪ
ಆಲ್ರೌಂಡರ್ ಟೂರ್ಊರ್ನ್ನ ಹೌದೇನೋ ಹೇಳು ಯಾವ ಯಾವ ದೇವಸ್ಥಾನಕ್ ಹೋಗಿದ್ದೆ
ಧರ್ಮಸ್ಥಳ ಕೊಕ್ಕೆ ಸುಬ್ರಹ್ಮಣ್ಯ ಇಲ್ಲಿ ರೀಸೆಂಟ್ ಆಗ ನಮ ಮುನಿಗವ
ಎಲ್ಲಿ ಹುಲಿ ಹದನು
ಎಲ್ಲ ಅಡ್ಡ ಅಡಿ ಮಂದ್ಬಿಟ್ಟಿವವ ಅದ ಹೇ ಫೋನ್ ರಿಸೀವ್ ಮಾಡೋಕ್ ಆಗಲ್ಲ
ಹ ಉಲ್ಲಿಗಿದದಏನೋ ಜಾತ್ರೆ ಐತಂತ ನಮ್ಗೂ ಅಷ್ಟು ಗೊತ್ತಿಲ್ಲ ಹೌದಾ
ಹೂಕ್ಕ ಮುಗಿತಲ್ಲ ಈಗ ಜಾತ್ರೆ ಮುಗುದ ಒಂದ ತಿಂಗಳು ಉಣಿವಿಲಿಂದ ಉಣಿವಿ ಒಂದು ತಿಂಗಳು ಇರಬೇಕು ಅದನ್ನ ಜಾತ್ರಿ ಹ್ಮ ಹೆಂಗ ಅಕ್ಕ ಇರಡಲ್ಲಿ ಬೆಣ್ಣಿಗೆ ಕೊಂಡಕೆಂದು ಕ ಹೇಳೋದು ಡಾಕ್ಟರ್ ಗಳು ಹೇಳೋದು ಮಾಡ್ತಿರ್ತರಕ್ಕಾ ನೀವು ನೋಡಿಲ್ಲ ಅಲ್ಲಿ ಹತ್ರದಾಗದಿರಿ
ಏ ನವು ಅಂದ್ರ ನಡ್ಕಳಲ್ಲಮ್ಮ ಹೆಣ್ಣು ದೇವ್ರಿಗೆ
ಹೌದನಾ
ಹ್ಮ್ ಹೋ್ಯ ಹಾ ಮನೆ ದೇವ್ರ ಗಂಡೇವರು ಯಾವಾಗನ ಅಂದ್ರೆ ಹೋಗಿವಿ ಅಂದ್ರೆ ಹಬ್ಬಾ ಹಣಿವ ಅಂತ ನಡ್ಕಳಂಗಿಲ್ಲ ಅಷ್ಟೇ
ಬರಬ್ಬರಿ ಇರ್ಸಸಕ ಇನ್ನು ನಾಲ್ಕು ಗಂಟೆ ಹಬ್ಬದಾಗ ನಾಕಕ್ ಗಂಟೆೆಯಿಂದ ಪೂಜೆ ಸ್ಟಾರ್ಟ್ ಆಗ್ಬಿಡತ್ತೆ ತುಲಿಗಮ್ಮ ಅಂತ
ಹೌದನ್ನು ಏನ ಇದ ಕಂಂತರ ಕಡ್ತಾರ ಅದು ಕಟ್ತಾರ ಅಂತಾರ ಹೆಂಗ ಮಾಡ್ತಾರ ಅದು ಹಬ್ಬ ಹೆಂಗದು ಜಾತ್ರೆ ಮಾಡೋದು.
ಅಕ್ಕ ಕಂಕನ ಕಟ್ಟಿ ಒಂಬತ್ತು ದಿನಕ್ಕ ಜಾತ್ ಇರ್ತೈತಿ ಒಂಬತ್ತ್ತು ದಿನ ಕಂಟಿನ್ಯೂ ಬರೀ ಸ್ವೀಟನ ಪಕ್ಕ
ಅಲ್ಲಿ ಊಟದ ವ್ಯವಸ್ಥೆ ಇರ್ತದೆ
ಹು ಡೇಲಿ ಇರ್ತದ ಅಕ್ಕ ಇವಾಗ ನಾರ್ಮಲ್ ದಿನಾನೂ ಊಟ ವ್ಯವಸ್ಥೆ ಇರ್ತತಿ
ಹೌದಾ
ಅಂದ್ರೆ ಇರೋರಿಗೆ ಗೊ ಗತ್ತವರ್ಗೆ ಎಷ್ಟ ಗೊತ್ತಿರದ ಹಿಂಗ ಎಲ್ಲ ಹೋಗಿರ್ತಾರಲ್ಲ ಅರ್ೆಂಟ್ ಅರ್ಜೆಂಟಬಂದ್ ಬಿರ್ತಾರ ಜನ ಬಂದು ಬಿಡುತ್ತಾರೆ ಎಲ್ಲಾ ಡೇಲಿ ಜನ ವಾರ ವಾರ ಒಪ್ಪರ್ತಾರಲ್ಲ ವಾರ ವಾರಾನ ಊಟ ಇರ್ತದ ಅಕ್ಕ ಬಸ್ತದದ ಉುಗ್ಗಿಯನ್ನ ಸಾರು ಕಾಪಿಲೆ ಮಾಡಿರ್ತರಕ್ಕ ಅಕ್ಕ-
ಹ ಕೇಳಿದ್ ಕಂಸ ಕಂಸ ಕಟ್ಟತಾರ ಹಂಗ್ ಮಾಡ್ತಾರ ಹಿಂಗ್ ಮಾಡ್ತಾರ ಅಂತ ಅದು ನಮಗ್ ಅಷ್ಟು ಗೊತ್ತಿಲ್ಲ ಅದುದೇಾನದ್ದು
ಹೂನ ಅಕ್ಕ ಕಂಕನ ಕಟ್ತಾರ ದಿಸ್ಸಾ ಒಂದ್ ಮೂರ್ ಹುಡುಗಿ ಚೇಂಜ್ ಮಾಡ್ತಾರ ಅಕ್ಕ ಹುಲಗಮ್ಮಗ ಅಂದ್ರ ದೊಡ್ಡ ದೊಡ್ಡ ಶ್ರೀಮಂತರು ಬೆಡಿಕಂದರ್ತರಲಕ್ಕ ಹ್ಮ್ ಹೂವಿನ ಅಲಂಕಾರ ಒಂದೊಂದು ಮಧ್ಯಾಹ್ನ ಒಂದ್ ಬೆಳಿಗ್ಗೆ ಒಂದು ಹುಡುಗಿ ಚೇಂಜ್ ಆಯತ ಅಂದ್ರೆ ಮಧ್ಯಾಹ್ನ ಕ ಅಣ್ಣಿನ ಹರ ಅಣಿನ ಎಲ್ಲಾ ಡಿಿಸನ್ ಅವನ್ನೆಲ್ಲ ಎಲ್ಲ ಮಾಡಿರ್ತರ ಮತ್ತೆ ಸಾಯಂಕಾಲ ಹೂವಿನಾರ ಹೂವಿನ ಡಿಜನು ಮತ್ತೆ ರೊಕ್ಕ ಡಿಸೈನ್ ಮತ್ತೆ ಬೆಳ್ಳಿ ಒಪ್ಪಸರ್ತಾರಲ್ಲಪ್ಪ
ಹಾ ಹೌನಮ
ಮಕ್ಕನ ಇಟ್ಟಿರ್ತಾರ ಅದು ಒಂದು ಅದ ಅದಕ್ಕೊಂದು ಪೂಜೆ ಅಣಕಂದ್ರದನ್ನ ಯಾವ್ದ ಮಿಸ್ ಮಾಡಲ್ಲ ಹಂಗ ಭಕ್ತರು ನಸ ಕೋಣ ಕಲ್ಲೆ
ಅಂದ್ರೆ ಅರಕೆ ಓದ್ತ್ತರೆಲ್ಲಾ ಬಟ್ಟೆಗಳನ್ನ ಕಣಿವೆ ಬಟ್ಟೆ ಮತ್ತೆ ಹಣದ್ ಅಲಂಕಾರ ಅಂದ್ರೆ ಹಣದ ಅಲಂಕಾರ
ಹ್ಮ್ ನಕ ಹಂಗ ಹುಂಗ ಪೂಜೆ ಮಾಡ್ ಯಾಕಂದ್ರೆ ಕುಂಮ ಪೂಜಾರ ಕುಟುಂಬ ಸಮೇತ ಇಷ್ಟಂತ ಅಮೌಂಟ್ ಇರ್ತ ಅಕ್ಕ ಅಷ್ಟಂತ ಕಟ್ಟಿ ಅವ್ರ ಕುಟಗೆ ಕೈ ಮುಟ್ಟಿಸಿ ಎಲ್ಲ ಮಾಡ್ತಾರ ಅಂದ್ರೆ ಅರ್ಚಕರ್ಗ ಕುಂಕಮ ಇಂಕೊಂಡ್ ನ ಅವಿ ಕೊಡೋದಿತ್ತ ಅಂದ್ರೆ ನಮ್ ಪುಟಗ್ ಮುಟ್ಸ್ಕೊಂತಾರ ಅವ್ರು ಅರ್ಚಕರು ಅದಕ್ಕೆ ಎಲ್ಲ ಹಾಕಿ ಎಲ್ಲ ಮಾಡಿ ಆಹ ನಮ್ಮನ್ನ ಪೂಜೆ ಕರ್ದು ಒಳಕ ಕರ್ಕೊಂಡ್ ಹೋಗಕರಕ್ಕ ಯಾಕಂದ್ರೆ ಟಿಕೆಟ್ ಮಾಡ್ಸಿಂದರದ ಇವತ್ತು ಹ ಗರ್ಭಗುಡಗೆ ಇನ್ನೊಂದು್ ಬಾಗ್ಲ ಇದದೆ ಕ ಅಲ್ಲಿ ಕರ್ಕೊತಾರೆ ಅಲ್ಲಿಗೆ ಪೂರ್ತಿ ಕರ್ಕೊಂಡಲ್ಲ ಅವವಾಗ ನಮ್ಮ ಕುಟೆಗೆ ಅಲ್ಲಿ ನಿಂದಿಿಸಿಿ ಅವ್ರ ನಮ್ಮ ಬೇಡಿಕೆಗಳೆಲ್ಲ ಹೇಳಿದರೆ ಅವ್ರಿಗೆ ಕೇಳಿ ನಮ್ಮ ಮೇಲೆ ಅರ್ಚನೆ ಮಾಡಸ್ತಾರಕ್ಕ
ನಾವ್ ಏನ್ ಅನ್ಕೊಂಡಿರ್ತೀವಿ ಅದ್ ಹೇಳಿದ್ರೆ ಹಿಂಗ ಹ ಅಂದ್ರೆ ಅರಕೆ ತೀರಿದ್ಮೇಲೆ ಮಾಡೋದು
ಹ್ಮ್ ನಾಕ ಅರಕೆ ತೀರಿದ್ಮೇಲೆ ಮಾಡೋದು ಅದನ್ನಲ್ಲ ಅರಕೆ ಅನ್ಕೊಂಡಿರ್ತರಲ್ಲ ಅದೆಲ್ಲ ನಮಗೆ ಸಕ್ಸಸ್ ಹಾತಂದ್ರ
ಹೌದ ಏನಂಗೆ ನಾನು ಬಸ್ ಗಿಸ್ಗಳು ತುಂಬ ತುಂಬಿ ಹೋಗ್ತ್ ನಾವು ಬರೆ ಊರಿಗೆೋಗ ಅಂತ ಹೋಗ್ವಿಲ್ಲಿಗ ಜಾತ್ರೆ ನಡೆಯಕ ಸದ ಅಂತ
ಅಯ್ಯಯ್ಯ ಊರ್ನಕ ಒಂದ್ಸರ ಹಊಲ್ಿಗೆ ಜಾತ್ರೆ ನಡಬೇಕ್ರ ಅಣ್ಣಂದ ಬಂದೇನೆ ಎಷ್ಟ್ ಮಂದಿ ಸತ್ತ ಹೋದ್ರಲ ಕಾರ್ ಮಂದಿ
ಹ ಕಾಲ್ ತೊಳದು ಮೊನ್ನೆ ಕೂಡ ನಾ ಫೇಸ್ಬುಕ್ ನಾಗ್ ನೋಡ್ರಿ ಈ ಸಲ ಕೂಡ ಜಾತ್ರೆೆಯಗ ಆಗತ್ತೆ ಮತ್ತೆೊಂದ್ಸಲ
ಹ್ಮ ನ ಅಕ್ಕ ಅಷ್ಟು ಜನ ಇರ್ತೇತಿ ನೋಡಕ ಹೆಂಗ್ ಹೋದ್ರನು ಜನ ಇರ್ತತಿ ಅಕ್ಕ ಎಷ್ಟು ಗಲೀಜ್ ಇರ್ತೈತಿ ಅಷ್ಟೇ ಜನ ಅಷ್ಟು ಇದಿರ್ತೈತಿ ನೋಡಕಲ್ಲಿ
ಹೌದೌದಮ್ಮ ಈಗ ಸ್ವಲ್ಪ ಇನ್ನ ಪರವಾಗಿ
ಪರವಾಗಿ ಹಊನಕ್ಕ ಈಗ ಡಿ ಸಿ ಚೆನ್ನಾಗಿ ಬಂದಡಲ್ಲ ಇವಾಗ ಸಿ ಎಲ್ಲಾ ಇದು ತಗೊಂಡವಲ್ಲಕ್ಕ ಪ್ರತಿಿಯ ಒಂದನು ಡಿಿಸಿನೇ ಸಬ್ಮಿಟ್ ಮಾಡ್ತಾರಲ್ಲ ಅದಕೋಸ್ಕರ ಎಲ್ಲಾ ಡಿ ಸಿ ಆಡುದ ಎಲ್ಲ ಕಿತ್ತಿಸ್ ಬಿಟ್ರ ಅಂಗ್ಡಿ ಕಿತ್ತಿಸ್ಯಾರ ಎಲ್ಲ ಕಿಸಾರ ಈಗ ಎಲ್ಲ ಚೆನ್ನಾಗಗೈತಕ್ಕ ಅಂದ್ರೆ ಜನ ಮತ್ತತ್ ಹೊಲಸ ಆಟ ಮಾಡದ ಬಿಡಲ್ಲಕ್ಕ ಈ ಹಳ್ಳಿ ಹ್ಮ ಹಳ್ಳಿ ಕಡೆಗೆ ಎಲ್ಲ ಬಂದ್ಬಿಡ್ತ ಲ್ಲ ಅವ್ರ ಅವ್ರಲಿಂದೇ ಹೊಲ್ಸ ಆಕದು
ಹ ಹೌದ ಹೌದಮ್ಮ ಬ್ಯಾರ್ಯಾರ ಅಂದ್ರೆ ಇಲ್ಲಿಂದ ನ ಬಂದವರೆಲ್ಲ ರೂಮ್ ಗಳು ತಗೊಂಡಿರ್ತ ತರ ಇವು ಹೊರಗರೋರು ಎಲ್ಲ ಸ್ವಲ್ಪ ಹಂಗ್ ಮಾಡ್ಬಿಡ್ತಾರೆ
ಹ್ಮ ಹಊನಕ್ಕ ಈಗ ಹಳ್ಳಿ ಜನ ಯದೆಲ್ಲ ಶೌಚಾಲಯ ಬೆಳಸೋದ್ ಗೊತ್ತ ರಲ್ಲಲ್ಲ ಅದು ಒಂದ ಸಮಸ್ಯೆ ಏನು ಅದನ್ನೇ ಬಾಳ ಸಮಸ್ಯೆೋಡಕ್ ಅದನ್ನಂದ ಹುಲಗ ಕ್ಲನ್ ಮಾಡಸಸ್ ಬಿಟ್ರಿ ಎಲ್ಲ ಕ್ಲೀನ್ ಆದಂಗ ನೋಡಕ್
ಎಷ್ಟ ನಾವು ಕಾಂದ್ರ ಕಾಲಿಟೈಮ್ನಾಗ ಹೋಗಿರ್ತವಿ ವಾರದ ದಿನ ಹೋದ್ರೆ ದೇವ್ರ ದರ್ಶನ ಆಗಲ್ಲ ಅಂತ ವಾರ ಇಲತ್ತಾಗ ಹೋಗ್ತೀವಿ ನಾವು ಬುಧವಾರ ಗುರುವಾರ
ಅಂದ್ರೂನು ಅಷ್ಟೇ ಜನ ಇರ್ತತಿ ಅಲಕ್ಕಾ ನೀವು ಯಾವ ಹಾರ ಹೋದರುನು ಅಷ್ಟೇ ಜನ ಇರ್ತ
ಸ್ವಲ್ಪ ಪರವಾಗಿ ಪರವಾಗಿಲ್ಲಮ್ಮ ಖಾಲಿ ಟೈಮ್ನಾಗ
ಹೌದ ನ
ಹಾ ಸ್ವಲ್ಪ ಪರವಾಗಿರೋದಿಲ್ಲ ಏನು ಇದ್ರಾಗ ಹಯ್ಬಿಟ್ರಂತ ವಾರದ ದಿನ ನಾವು ಮೊನ್ನೆ ಕಾತಿಕದಾಗ ಹೋಗಿದ್ವಿ ನಾವು ನಮ್ ಪರ್ಚರ್ಯರೆಲ್ಲಾ ಆಟೋ ಮಾಡವಿ ಕೆಂದು ಏನು ಕಾರ್ತಿಕಕ್ಕೆ ಹೋಗಿದ್ವಿ ಗುಡಿ ಒಳಗ ಮುಚ್ಬಿಟ್ಟಿದ್ರ ಅಂದ್ರೆ ಸ್ವಲ್ಪ ಲೇಟ್ ಆಯ್ತಾ ಎಲ್ಲಾರೂ ಸೇರಿ ಹೋಗತಟ್ಟಿ ರಾತ್ರಿ ಟೈಮ್ಲ್ಲ ಕಾರ್ತಿಕ ಹಚ್ಚ ಅದು ಅದೊಂದು ಬಹಳ ಇಷ್ಟ ಆಗ್ತತ್ ನೋಡಮ್ ನನಗಂತ ಕಾರ್ತಕ್ ಹಚ್ಚ
ಹೂನ ಅಕ್ಕ ದೊಡ್ಡ್ರ ರಂಗೋದ ತಳಗಲ್ವ ಹೊರಗ ಅದೇ ಇದು ತೇರಿನ್ ಮುಂದೆ ಹೆಂಗ್ ಬಿಡ್ಸಿರ್ತಾರಕ ರಂಗೋಲಿ ಹ ಅಲ್ಲೆಲ್ಲಾ ಅನ್ಕಂಡ್ರಾರ ಬಿಡಸರ್ತಾರೆ ಅಕ್ಕ ಅವರು
ಹೌದೌದು ಅಲ್ಲಿ ಇದ್ದವರಿಗೆ ಬೇಸ ಹೋಗ ಅಕ್ಕ ನಾವ್ ಇಲ್ಲಿಂದ ಹೋಗಿ ಬರಸಾಗ ರಾತ್ರಿ ಹತ್ ಗಂಟೆ ಆಗ್ಬಿಡ್ತಮ್ಮ ಹೋಗಿ ಕಾರ್ತಿಕ್ ಹಚ್ಚಿ ಬರತ್ತಗೆ ನಾವ್ ಅದೆಲ್ಲ ಅಚ್ಚ ತಂಡಿಗೆ ಗುಡಿ ಬಾಗ್ಲೆೇ ಮುಚ್ಚಬಿಟ್ರು ಅವ್ರು
ಹ್ಮ ಮುಚ್ ಬಿಡ್ತಾರಕ್ಕ ಮತ್ತೆ ಎಲ್ಲಾ ಬಂಗಾರದ ಬೆಳಿರ್ದ ಲ್ಲ ಅವ್ರಿಗೆ ಟೈಮ್ ಇಷ್ಟ್ ಅಂತ ಇರ್ತತೆ ಮುಚ್ ಬಿಡ್ತಾರ ಹ್ಮ. ಬರೊಬ್ಬರಿ ನಡಿಯವೆ ಅಕಿವ್ ಮಾತ್ರ.
ಹೌದು ನಾನು ಕೇಳಿನ್ ಬಾಳ ನಡೀತತನ್. ಅಂದ್ರೆ ಜಾತ್ಗೆ ಇದ್ರಗ ಅಂತೇಳಿ ಹಬ್ಬ ಏನು ಮಾಡಲ್ಲ ಮನೆೊಾಗ ಏನನಿದ್ರು ಪೂಜೆ ಸಾಮಾನ ಕಾಯಿ ಓಡ್ಸೋದು ಅ ಇವು ಆ ಹುಡಿ ಸಾಮಾನ ಕೊಡೋದು ಅಂತ ಮಾಡ್ಕೊಂಡ್ ಹೋಗ್ತೀವಿ ನ
ಹೌದೇನಕ ನಾವವು ಹಬ್ಬನ ಮಾಡ್ತೀವಕ್ಕಾ ನಾವು ಪಡ್ಲಿಗೆ ತುಂಬಸಿ ನಾವು ಭರ್ಜಾರಿ ಮಾಡ್ತೀವ ಹಬ್ಬನ
ಪಡ್ಲಗ ತುಂಬಸ್ತೀರ ಪಡ್ಲಿ ತುಂಬಸದಂದ್ರ
ಹಿಂಗ ಜೋಗ ಮಾರ್ ಕರ್ಕೊಂದ ಪಂಡಿಗೆ ತುಂಬ್ಸ್ತವಕ್ಕ ಅವ್ರ ಮನೆಗ್ ಬಿಟ್ರ ಅಂತ ಇರ್ತಾರಲ್ಲ ಹುಲ್ಲಿಗೆಮ್ಮಾ ಮುಂದ ದೇವರ ಕೇಂದ್ರ ತಡವ ಅಂದ್ರ ದೇವ್ರ ಅಂತ ಬರ್ತೇವ ಒಳಕ ದೇವದಾಸಾರ ಅವ್ರ ಅವರು ಇರ್ತಾರಲ್ಲ ಅವ್ರು ನ್ನ ಅವರು ಅದಕ್ಕಂತಾನೇ ಇರ್ತಾರ ಕೊಡ್ಲಿಗೆ ತಗೊಂದ್ ಉಜೋ ಊರ ಆಡಕ್ ಅಂತ ಇರ್ತಾರ ಅವರು. ಅವ್ರನ್ನ ಕರ್ಕೊಂಬಂದು ಕಡ್ಲಿಗೆ ತುಂಬಸ್ತಿವಕಾನ. ಬರ್ಜರಿ ಅವ ತಗ್ಲಗಲ ಸಾಯಂಕಾಲ ಮೂ ನಾಕ್ ಗಂಟೆಗೆ ಪಡ್ಲಿಗೆ ತುಂಬ್ಸದು.
ಅಂದ್ರೆ ಮನೆಗೊಳಾಗ ಮಾಡ್ತೀರಾ ಅಲ್ಲಿ ದೇವಸ್ಥಾನಗಳಿಗೋಗ್ ಮಾಡ್ತೀರಾ.
ಇಲ್ಲಕ್ಕ ನಮ್ಮ್ ಮನ್ಯಾಗ ದೇವ್ರಗೋಗಿ ಹೋಗಿ ಕಾಯ್ ಹೊಡಿಸಿಕೊಂಡ ಬರ್ತೀವಾ ಕಾಯಿಡಸ್ಕೊಂಡು ಎಲ್ಲ ಹಣ್ಣು ಕರ್ಪೊ ಮಾಡ್ಸ್ಕ ಬಂದ್ಬಿಡ್ತೀವಿ ಬಂದ ಒಂದ ತ್ತರ್ತವಕ್ಕ ಅವಾಗ ಅವತ್ತಿನ್ ದಿನ ಬರೀ ನೀರಷ್ಟೆ ಕುಡ್ಯೋದು ಏನು ಚಾ. ಮತ್ತೆ ಹಾಲು ಬಾಳೆಹ್ಹಣ್ಣು ಇವುನೆಲ್ಲ ಮಾಡ್ತಿರಲ್ಲ ಅವ ಏನ್ ಮಾಡಲ್ಲಕ್ಕ ನವ ನೀ
ಪೊರ್ತೀ ನೀರಷ್ಟೆ ಕುಡ್ದು ಉಪವಾಸ ಇರ್ತರಿ.
ಹ್ಮ್ ಅದು ಪಡ್ಲಿಗೆ ತುಂಬಸಿ ಅಕಿ ಜೋಗಮ್ಮ ನಮ್ಮ ಮನೆಗಿಂದ ವರಕ್ ಹೋಗತಕನ ಏನ್ ಮಾಡಲಕ್ಕ ನ್ ಬಾ ಬರ ನೀರಷ್ಟೆ ಕುಡುದ್ ಇರ್ತೀವಿ ಕಡ್ಲಿಗೆ ತುಂಬಸೋದು ಒಂದು ತಾಸು ಒಂದುವರೆ ತಾಸ ಆಗ್ಬಿಡ್ತ ತಕ್ಕ.
ಹ ಹೌದು ಅವ್ರನೆಲ್ಲಾ ಕರೆ ಕಳಸಿ ಉಣಸಿ ಮಾಡ್ಬೇಕಲ್ಲ ಎಲ್ಲಾ ತುಂಬ್ಸಿ ಉಣಸ್ಬೇಕಲ್ಲ ಅವ್ರಿಗ್.
ಇಲ್ಲ ತು ಉಣ್ಣಲಕ್ಕ ಅವ್ರರು ಅವ್ರಿಗೆಲ್ಲ ಎಡೆ ಇಟ್ಬ್ ಬಿಟ್ಟಿರುತ್ತೀವಲ್ಲ ಅವ್ರ ಮನೆಗ್ ಹೋಗಿ ಅವ್ರೇ ಉಂಣ್ತಾರ. ಇಲ್ಲಿ ಏನಾನ ಬ್ಯಾಟಿ ಮಾಡಿದ್ರ ಮಾತ್ರ ಉಣ್ಣುಸ್ತೀವಿ. ಕರ್ಕೊಂಬಂದು ಸ್ವೀಟ್ ಇರ್ತಿತಲ್ಲ ಎಲಿ ಇಟ್ಟಿರ್ತೀವಲ್ಲ. ಅದನ್ ಇಲ್ಲ ಅಲ್ಲೇ ಉಣ್ತೀವ್ ಬಿಡವಾ ಅಂತ ಅಂತಾರೆ.
ಹ್ಮ್ ಹೌದೇನು ಮೊನ್ನೆ ಯಾವ್ ಊರಿಗ್ ಹೋಗಿದ್ರಿ.
ಮೊನ್ನೆ ನಾವು ಕೊಕ್ಕೆ ಸುಬ್ರ್ಮಣ್ಯಗ್ ಹೋಗಿದ್ವಕ್ಕ.
ಕುಕ್ಕೆ ಸುಬ್ರಹ್ಮಣ್ಯ ಏನ್ ಹರಕೆ ಇತ್ತ ಅಲ್ಲಿ.
ಹ್ಮ ಒಂದ್ ಅರ್ಕಿ ಕಟ್ಕೊಂಡಿದ್ವಕ್ಕ ಬರ್ತೀವಿ ಬಂದ್ ಪೂಜೆ ಮಾಡಸ್ತೀವಿ ಅಂತಂದೇಳಿ. ಒಳ್ಳೇದ್ ಮಾಡಪ್ಪಾ ಅಂತ ಅಂದಿ ಸುಬ್ರ್ಮಣ್ಯಗ್ ಬೇಡ್ಕಂಡು. ಮತ್ ಬಂದ್ವಿ ಅಕ್ಕ ದೇವ್ರಂದ್ ಮೇಲೆ ಯಾವ್ದಾನ ಒಂದ ದೇವ್ರ್ ಬೆನ್ ಬಿಳ್ಬೇಕಲ್ಲಕ್ಕ ಕಷ್ಟ ಇದ್ದದ್ದು ಎಲ್ಲರಿಗ. ಹಣ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ